ಹಓ
ಹಲೋ
ಹಲೋ ಪವನ್ ಅವ್ರೇ ಆರಾಮ್ ಏನ್ರೀ
ಹ್ಮ್ ನಾವ್ ಆರಾಮ್ರೀ ನೀವ್ ಆರಾಮ
ಹಾ ಆರಾಮ್ ನೋಡ್ರಿ
ಏನ್ ಮಾಡ್ತಿದಿರಿ ನಿಮ್ ಕಡೆ ಮಳೆ ಬೆಳೆ ಹೆಂಗ
ನಾವ್ ಇಲ್ಲಿ ನಮ್ದೊಂದು ಶ್ರಮಾಧಾನ ಅಂತ ಇದೆ ಗಿಡ ಎಲ್ಲಾ ನೆಡಕ್ ಬಂದಿದೀವ್ರೀ ಈ ಕಡೆ ಸೈಡ ಎಲ್ಲಾ
ಹೌದಾ ಸಮಾಧಾನ ಅಂದ್ರೆ ನಮಗ್ ಗೊತ್ತಿಲ್ಲ ಸಮಾಧಾನ ಅಂದ್ರ ಸ್ವಲ್ಪ ಹೇಳ್ರಿ ಏನ್ ಏನೇನ್ ಮಾಡ್ ಇತರ ಸಮಾಧಾನ
ಸಮ ಸಮಾಧಾನ ಅಂದ್ರೀ ಈ ಇಲ್ಲಿ ನಮ್ದು ಹಾಸ್ಟೆಲ್ ಸುತ್ತಮುತ್ತ ಎಲ್ಲಾ ಕ್ಲೀನ್ ಮಾಡ್ತಿವ್ರೀ ನಮ್ ಕಾಲೇಜ್ ನಾಗ ಕ್ಲೀನ್ ಮಾಡ್ತೀವಿ ಸ್ವಚ್ಛತೆ ಹಾ ಅದೇ ಸ್ವಚ್ಛತೆಯನು ಕಾಪಾಡ್ತಿವ್ರಿ ಇಲ್ಲೆಲ್ಲಾ ಮತ್ತೆ ಯಾವ ಮತ್ತೆ ಎಲ್ಲೆಲ್ಲಿ ಗಿಡಾ ಇಲ್ಲಾ ಅವೆಲ್ಲಾ ಗಿಡಗಳನ್ನ ನೆಡ್ತವ್ರಿ
ಹೌದಾ ಅಸ್ಪ ಇದು ನಾನು
ಸಾಲು ಮರದ ತಿಮ್ಮಕ್ಕ ಇರ್ತಾಳಲ್ರರಿ ಅವ್ರ ಸ್ಕೀಮ್ ಆಗಿ ತೊಗೊಂಡಿವ್ರಿ ಇದನ್ನ
ಹೌದಾ ಅವ್ರದ ಇನ್ಸ್ಪಿರೇಷನ್ ತಗೊಂಡು ನೀವ್ ಮಾಡ್ತಿದ್ರ ಒಳ್ಳೇದ್ ಒಳ್ಳೇದಾಗ್ಲಿ ಚೆನ್ನಾಗ್ಲಿ ಸಾಲು ಮರದ ತಿಮ್ಮಕ್ಕಗೆ ಒಂದು ಇದು ನಮ್ಮ ದೇಶದಿಂದ ಒಂದ್ ಮೆಡಲ್ ಬಂದಿದೆ ನಿಮ್ಗೆ ಯಾವ ಮೆಡಲ್ ಅಂತ ಗೊತ್ತಾ ಅದು
ಅದು ಭಾರತ ರತ್ನ ಇರಬಹದು ನಮ್ಗೆ ಆದ್ರೆ ಅಷ್ಟು ಗೊತ್ತ
ಭಾರತರತ್ನ ಅಲ್ಲ ಪದ್ಮಶ್ರೀ ಕೊಡ್ತಾರೆ ಯಾರಾದ್ರರು ಇದು ಮಾಡಿದ್ರೆ
ಪದ್ಮಶ್ರೀನಾ ನಮ್ಗೆ ಗೊತ್ತಿದ್ದಿಲ್ಲಾ ನೋಡಿ
ಹುಂ ಈಗ ಮೊನ್ನೆ ಮೊನ್ನೇ ಇದು ರೋಹಿತ್ ಶರ್ಮಾ ಅವ್ರಿಗೂ ಕೂಡ ಕೊಟ್ಟರು ಗೊತ್ತ
ಹಾ ಹೌದು ರೋಹಿತ್ ಶರ್ಮಗೆ ಕೊಟ್ರು ಮತ್ತೆ ಈಗ ನೆಕ್ಸ್ಟ್ ವೈಭವ್ ಸೂರ್ಯವಂಶಿಗೂ ಕೊಡ್ತಾರ ನೋಡ್ತಾರಿ
ಸೂರ್ಯವಂಶಿ ಅವ್ನ್ ಹಂಗ ಆಡ್ತಿದ್ರೆ ಅವ್ನ್ ಫುಲ್ ಫಾರ್ ಅಲ್ಲ ಇದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಕೊಡಲ್ಲ ಹಂಗ ಈಗ
ಹೌದು ಮೊನ್ನೆ ಇಂಗ್ಲೆಂಡ್ ಸೀರೀಸ್ ನಡೀತು ನೋಡಿದ್ರೆ ಅವಾಗ ಇಂಡಿಯಾ ಎಷ್ಟ ಎಷ್ಟು ಹೀನಯವಾದ ಸೋತಿತ್ತು ನಾಲ್ಕು ಸರಣಿ ಸತತವಾಗಿ ಸೋತಿತ್ತು ಇದ್ರ ಬಗ್ಗೆ ನೀವು ಏನ್ ಹೇಳ್ಬೇಕ್ಂತಿರಾ
ನಾವು ಇನ್ನೊಂದ ಸ್ವಲ್ಪ ಮೋಟಿವೇಟ್ ಆಗಿ ಚೆನ್ನಾಗಿ ಆಡ್ಬೇಕು ಅಂತ ನಾನ್ ಪ್ರೋತ್ಸಾಹ ಮಾಡ್ತೇನೆ ನಿಮ್ ಟೀಮಿಗಿ
ಹಾ ನಿನ್ನೆ ನೋಡಿದ್ರೆ ಓಡಿಯಾದಲ್ಲಿ ಭಾರತ ಆರು ವಿಕೆಟ್ ಗಳ ಭರ್ಜರಿ ಜಯ ಗಳಿಸಿ
ಮತ್ ಇದು ಗೊತ್ತಾ ಇದು ಜೂನಿಯರ್ ಹದಿನೈದ ವರ್ಷದ್ ಹುಡುಗರು ಬೇರೆ ದೇಶಕ್ ಹೋಗಿ ಫುಟ್ಬಾಲ್ ಮ್ಯಾಚದಲಿ ಗೆದ್ದಕೊಂಡ್ ಬಂದಿದ್ದಾರೆ
ಹೌದು ಹೌದು ಅವ್ರ ಕೋಚು ಏನ ಅವರ ಎಂಡತಿದ್ದು ನಲ್ವತ್ತೊಂದು ಲಕ್ಷ ರೂಪಾಯಿ ಎಲ್ಲಾ ಬಂಗಾರ ಒತ್ತಿ ಇಟ್ಟು ಹ ಅಲ್ಲಿ ಹೋಗಿ ಏನೋ ನೂರ ಇಪ್ಪತ್ ನಾಲ್ಕು ಗೋಲ್ ಹೊಡದಾರಂತ ಅವ್ರು ಮ್ಯಾಚಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಹಳ ದೊಡ್ಡ ಸಾಧನೆ ಮಾಡಕತ್ತ ನಮ್ಮ ಭಾರತ ಹುಡುಗುರು
ಅದೇ ನೋಡಿದ್ರೆ ಈ ನಮ್ ಬ ದೇಶದಲ್ಲಿ ಒಂದು ಇದು ಫುಟ್ಬಾಲ್ ಗ್ರೌಂಡ್ ಇಲ್ಲಾ ಮತ್ತೆ ಮತ್ತೆ ಅವರಿಗೆ ಫೆಸಿಲಿಟೀಸ್ ಎಲ್ಲಾ ಕೊಡಲ್ಲಂತೆ
ಅಂತೆ ಅದೇ ನಮ ಸುನಿಲ್ ಚೆಟ್ರಿ ಅದೇ ಈಗಿನ ನಮ್ಮ ಭಾರತ ಜನಗಳು ಬರೀ ಕ್ರಿಕೆಟು ಅದರಲ್ಲೇ ಮುಳುಗಿದ್ದಾರೆ ಯಾರಿಗೆ ಫುಟ್ಬಾಲು ಬೇಸ್ಬಾಲು ಆ ಬಾಸ್ಕೆಟ್ ಬಾಲ್ ಅಂತ ಜ್ಞಾನವೇ ಇಲ್ಲ ಎಲ್ಲರಿಗೂ ಬರೀ ಕ್ರಿಕೆಟ್ ಕ ಕ್ರಿಕೆಟ್ ಕ್ರಿಕೆಟ್ ಈಗಿನ ಸಣ್ಣ ಮಕ್ಕಳು ಕ್ರಿಕೆಟ್ ಆಡ್ತಾರೆ ಆದ್ರೆ ಯಾರು ಫುಟ್ಬಾಲ್ ಅಂತ ಅನ್ನಲ್ಲಾ ಅದೇ ನಮ್ಮ ಭಾರತದ ಒಂದು ಬಿಲಿಯನ್ ಜನಗಳಿದ್ದಾರೆ ಅಂದ್ರು ಸಮೇತ ಫುಟ್ಬಾಲ್ಗೆ ಒತ್ತು ನೀಡುತ್ತ ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸುತ್ತಿಲ್ಲ.
ಅರಸ್ತತಾರೆ ಅರಸ್ತಾರೆ ನೀವು ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು ಎಲ್ರರು. ಗುಂಪು ಗುಂಪಾಗಿ ಹೋಗಿ ನಾವು. ಸ್ಟ್ರೈಕ್ ಮಾಡ್ಬೇಕು ಸ್ಟ್ರೈಕ್ ಮಾಡಿದ್ರೆ ಅವ್ರ. ನಮಗೆ ಪ್ರೋತ್ಸಾಹನ ಕೊಡ್ತಾರೆ ಆದ್ರೆ ಸ್ಟ್ರೈಕ್ ಮಾಡಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ್ ಪಾಡಿಗೆ ನಾವ್ ಇರ್. ಅಂತ ಎಲ್ಲಾ ತೊಂದ್ರರೆಗಳು ಬಾಳ ಬರ್ತವೆ ಗೊತ್ತಾ ನಿಮಗೆ. ಆ ಕಾರಣದಿಂದ ಬಹಳ ಇದು ಆಗತ್ತೆ.
ನಮ್ಮ ಕಾಲೇಜ ಅಲ್ಲಿ ಕೂಡ ಫುಟ್ಬಾಲ್ ಆಡ್ತೀವಿ ನಮ್ ಪಿ ಟಿ ಸರ್ ಕೂಡ ಡೈಲಿ ಫುಟ್ಬಾಲ್ ಆಡಸ್ತಾರೆ. ಹಾಗು ಆ ಎರಡು ತಂಡ. ಗಳಾಗಿ ವಿಭಜನೆ ಮಾಡಿ ಯಾರ್ಯಾರು ಆಡ್ತಾರೆ ಅವರಿಗೆಲ್ಲಾ ಫುಟ್ಬಾಲ್ ಆಡಸ್ತಾರೆ ಅರ್ಧ. ಜನ್ರಿಗೆ ಮತ್ತೆ ವಾಲಿಬಾಲ್ ಆಡ ಕಳಸ್ತಾರೆ. ನೀವೇನೇನ್ ನೀವೇನ್ ಆಟಾ ಆಡ್ತೀರಿ ನನಗೆ ಗೊತ್ತಾಗಲಿಲ್ಲ.
ನಾವೆಲ್ಲಾ ಆಲ್ರೌಂಡರ್ ಆದ್ರೆ ಅ.
ಓ ನೀವು ನೀವು ರಾತ್ರಿ ಕಬಡ್ಡಿ ಆಡ್. ಹು.
ರಾತ್ರಿ ಕಬಡ್ಡಿ ಎಲ್ಲಾ ನಾವು ಬೆಡ್ ಕಬಡ್ಡಿ ಅಂತ ಈಗ ಫೇಮಸ್ ಆಗಿದೆ ಇತ್ತ ಬೆಡ್ ಕಬಡ್ಡಿನೂ ಆಡ್ತೀವಿ. ಅದನ್ ಸಿಂಥೆಟಿಕ್ ಮ್ಯಾಟ್ ಹಾಕೊಂಡು ಈಗ ಕಬಡ್ಡಿ ಎಲ್ಲ ಆಡಿಸ್ತಿದ್ದಾರೆ ಗೊತ್ತಾ ಮತ್ತೆ. ಹೋಗು ಸಿಂಥಟಿಕ್ ಮಟ್್ ಹಾಕೊಂಡು.
ಹೌದು ಯಾವ್ದ. ಯಾವುದೇ ತಂಡದ ಸದಸ್ಯನ ಆಗಲಿ ಅವ್ರಿಗೆ ಗಾಯ ಆಗ್ಬಾರ್ದ ಅಂತೇಳಿ ಅಂತ ಬೆಡ್ಡಿನಲ್ಲಿ ಆಡಕೆ ಬಿಡ್ತಾರೆ. ಈಗೀಗ ಈಗೀಗ ನಮ್ಮ ಭಾರತ ತಂಡವು ಲಾರ್ಡ್ಸ್ ನಲ್ಲಿ. ಮಟ್ಟಷ್ಟ ಗೆದು ಐತಿಹಾಸಿಕ ಮೆರದಾರ ಇದು ನಿಮಗೆ ಗೊತ್ತಾ.
ಹ್ಮ್ ಅದು ಗೊತ್ತು ಮತ್ತೆ ಈಗ ನಮ್ಮ ಕೃಷಿ ವಿಜ್ಞಾನ. ಧಾರವಾಡ ವಿದ್ಯಾಲಯದಲ್ಲಿ ಧಾರವಾಡ ಮತ್ತೆ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ ಅದು ನಿಮಗ್ ಗೊತ್ತಾ.
ಹಾ ಈಗೀಗ ಇತ್ತೀಚಿನ ಮೊನ್ನೆ ದಿನಗಳಲ್ಲಿ ರೈಚೂರಲ್ಲೇ. ಕೂಡ ಅ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಈಗೀಗ ನಮ್ಮ. ಕಾಲೇಜಿನಲ್ಲಿ ಭೀಮರಾಯಗುಡಿಯಲ್ಲಿ ಕೂಡ. ಪ್ರಾರಂಭಿಸುತ್ತಿದ್ದಾರೆ ಏಕೆ ತಡವಾಗಿದೆ ಅಂದರೆ ಪರೀಕ್ಷೆ ಇರುವ ಕಾರಣ. ಸ್ವಲ್ಪ ಮುಂದೂಡಲಾಗಿದೆ.
ಅಲ್ಲ ಸುದ್ದಿ ಮುಂದೂಡಲಲಗತ್ತು ಅಂತಲ್ಲ ಇಲ್ಲಿ ಯಾರು ಬರ್ತಿಲ್ಲಾ ಸೀನಿಯರ್ಸ್ ಎಲ್ರೂ ಹಾಲಿಡ. ತಗೊಂಡ್ ಊರಿಗೆ ಹೋಗಿದ್ದಾರೆ ಮತ್ತೆ ನಮ್ ಪರವಾಗಿ ನಿಲ್ರೋದದು ಯಾರು ಸೀನಿಯರ್ ಸೆವೆಲ್ ಅಂದ್ರೆ ನಾವ್ ಏನ್ ಮಾಡೋಣ ಅಂತ ಈಗ.
ಸೀನಿಯರ್ಸ್ ಅಂತ ಏನಿಲ್ಲ ಅಾನ ಹನಿ ಹನಿ ಕೂಡಿದ್ರೆ ಹಳ್ಳ ನಮ್ಮಿಂದ ಫಸ್ಟ್ ಪ್ರಾರಂಭ ಆದ್ರೆ ಸೀನಿಯರ್ಸ್ ಕೂಡ ನಮ್ಗೆ ಸಾಥ್ ನೀಡ್ತಾರೆ. ತಾರೆ ನಮ್ಮ ನಮ್ಮ ಬಿೀಗುಡಿ ಸತತ ಇಪ್ಪತ್ತೈದು ವರ್ಷಗಳ. ಕಾಲ ಸಿಲ್ವರ್ ಜುಬ್ಲಿ ಆಚರಣೆ ಮಾಡಿದೆ ಗೊತ್ತಾ ನಿಮ್ಗೆ.
ಹ್ಮ ಗೊತ್ತು ಸಿಲ್ವರ್ ಜೂಬ್ಲಿಗೆ ನಮ್ಗೆಲ್ಲಾ ಸೀನಿಯರ್ಸ್ ಬಂದ್ರು ಸ್ವಲ್ಪ. ಹುಡುಗ್ರರಿಗೆಲ್ೂ ಮೋಟಿವೇೇಶನ್ ಮಾಡಿ ಹೋದ್ರಲ್ಲ ನೀವು ಇದ್ರ.
ಹೌದು ನಮ್ಮ ಬಿೀಗುಡಿಯಲ್ಲಿ ಅಲ್ಮಿನಿಗಳು ಜರ್ಮನಿ ಗಿರ್ಮನಿಯಲ್ಲಿ ಬಾಳ ಓದಿ. ಈ ನಮ್ಮ ಕಾಲೇಜಿನ ಕೀರ್ತಿ ಪತಾಕಿಯನ್ನು ಹಾರಿಸಿದ್ದಾರೆ. ಅವರು ಬಾಳ ಕೆಲ್ಸ ಬಹಳ ಬಹಳ ತರ ತರದ ಇದ್ರಲ್ಲಿ ತಮ್ಮ. ಆ ದೇಶಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ನಿಮಗೆ ಗೊತ್ತಾ.
ಹ್ಮ ನಮಗೆ ಗೊತ್ತು ನಮಗ್ ಇವ್ರ ಗೊತ್ತಾ ಶರಣ್ ಗೋಪಾಲ್ ರೆಡ್ಡಿ ಮತ್ತೆ ಇನ್ನೊಬ್ರು.
ಏ ಹೌದು ನಾನು ಶರಣ್ ಭೋಪಾಲ್ ರೆಡ್ಡಿ ಅಂದಾಗೆ ಗೊತ್ತಾಯ್ತು ಅವರು ಈಗ ಎನ್ ಸಿ ಸಿ ಕೋಆರ್ಡಿನೇಟ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಬೀಗುಡಿಯಲ್ಲಿ
ಹೌದೇನು ನಾವು ಎನ್ ಸಿ ಸಿ ಅಲ್ಲಿ ಸೇರ್ಬೇಕಂತ ನಮ್ಮ ಮನದಾಳದ ಮಾತುಗಳು ಹೇಳ ಹೇಳುತ್ತಿದೆ ಆ ಅಂದ್ರೆ ಹೆಂಗ್ ಸೇರ್ಬೇಕ ಅನ್ನೋದು ಗೊತ್ತಾಗ್ತಿಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ನಾವು ಸೇರ್ಬೇಕು ಅಂತ ಮಾಡಿದೀವಿ ನಮ್ದ ಸರ್ಟಿಫಿಕೇಟ್ ಈಗ ಅಪ್ಲಯ ಮಾಡಿದೀವಿ ಸರ್ಟಿಫಿಕೇಟ್ ಬಂದ ಬಂದ್ ಜಾಯಿನ್ಬೇಕು ಅನ್ಕೊಂಡಿದ್ದ
ಅಲ್ಲಾ ನಿಮ್ ಕಡೆ ಏನಾದ್ರು ಬಿ ಸರ್ಟಿಫಿಕೇಟ್ ಇದ್ರೆ ಎ ಸರ್ಟಿಫಿಕೇಟ್ ಇದ್ರೆ ನೀವು ಆರಾಮಾಗಿ ಎನ್ ಸಿ ಸಿ ಮಾಡ್ಬಹುದು ಎನ್ ಸಿ ಸಿಯಿಂದ ಬಹಳ ಉಪಯೋಗ ಇದೆ ನೀವು ಮುಂದೆ ದೇಶದಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸಬಹುದು ಅಗ್ನಿವೀರ್ ಎಕ್ಸಾಮ್ ಅನ್ನು ಬರಿಬಹುದು ಹಲವಾರು ತರ ತರದ ನಿಮ್ಗೆ ರಿಸರ್ವೇಶನ್ ಗಳು ಇರುತ್ತೆ
ಹೌದೌದು ರಿಸರ್ವೇಶನ್ ಬಾಳ ಇರುತ್ತೆ ಆದ್ರೆ ನಿಮಗೆ ಮಾಡ್ಬೇಕಲ್ಲಾ ನಿಮ್ದು ಫಸ್ಟು ಇಷ್ಟು ಟೂಲ್
ನಿಮ್ ನಿಮ್ಗೆ ಮೀನು ಅಂದ್ರೆ ಬಾಳ ಇಷ್ಟನಾ
ಓ ನಮಗ್ ಮೀನು ಅಂದ್ರೆ ಬಾಳ ಅದು ತಿಂತ ತಿಂತಣಿ ಅಂತ ಬ್ರಿಡ್ಜ್ ಇದೆ ಗೊತ್ತಾ ಅದ ಮೀನಂದ ಬೇಸ್ ಬೇಸ್ ಕೊಡ್ತಾರಂತೆ ನೀವ್ ತಿಂದಿರಾ ತಿಂತಣಿದು
ಹಾ ನಾನು ಈ ಕಡೆ ಶಿವಮೊಗ್ಗ ಸೈಡ್ ಮಂಡ್ ಗದ್ದೆ ಅಂತಿದ್ದೆ ಅದನ್ನ ಬಾಳ ತಿಂದಿದ್ದೀನೆ ಈ ಈ ಕಡೆ ತಿಂತನೆ ಬ್ರಿಜ್ ಕಡೆ ತಿಂದಿಲ್ಲಾ ಹೌದಲ್ಲೆ ಹುಲಿ
ಸಾಲಾಗಿದೆ ಅಂತೆ ಸಾಲ ಅ ನಾವು ಇದು ಬೇಸ್ ಬೇಸಿ ಬಹಳ ತಿಂತೀವಿ ತಿಂತಿ
ನೀವು ಕೇರಳಕ್ಕೆ ಹೋಗಿದ್ದೀರಾ ಅಲ್ಲಿ ಅಲ್ಲಿನ ವಾತಾವರ ವರಣ ಅಂತ ತುಂಬಾ ತಂಪ್ ತಂಪಾಗಿರುತ್ತೆ ನಿಮ್ಗೆ ಗೊತ್ತಿರ್ಬಹುದು ಆದ್ರೆ ಅಲ್ಲಿನ ಅಲ್ಲಿನ ಜನಗಳು ತುಂಬಾ ಸಾಕ್ಷತೆಯನ್ನು ಹೊಂದಿದ್ದಾರೆ
ಮರಿತ್ಏನನ್ ಸಾತ ಇದ್ರಿ
ಅವರು ಸಾಚರತೆ ಅಂದರೆ ಹಲವಾರು ಜನ ಅಲ್ಲಿ ಅನಶತರು ಇಲ್ಲಾ
ಸಾಹಚತರ್ ಏನಾದ್ ಚರಿತ್ರೆ
ಸಾಕ್ಷರತೆ ಇಲ್ರರಿ ನಮ್ಗ್ ಕನ್ನಡ ಸ್ವಲ್ಪ ಅಲ್ಪ ಸ್ವಲ್ಪ ಬರುತ್ತೆ ನಾವು ಹುಟ್ಟಿದಾಗಿಂದಾನೇ ಆಂಗ್ಲ ಭಾಷೆನ ಕಲಿತು ಬಂದಿದ್ದೀವಿ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಕನ್ನಡವನ್ನು ಓದ್ತಾ ಕಲಿತಾ
ಲೈಬ್ರರಿ ಕಾರ್ಡ್ ಕೊಟ್ ಏನು ಲೈಬ್ರ ಹೋಗ್ತ ಲೈಬ್ರ ಏನು ಹೋಗುವ ಲೈಬ್ರರಿ ಹೋಗದ ಎನು ಇಲ್ಲಾ ಏನು ಇದು ಐ ಡಿ ಪ್ರೂಫ್ ಕಾರ್ಡ್ ಕೊಡ್ತಾರಂತೆ ಹೋಗಿ ಇಸ್ಕೊ ಬರ್ಬೇಕು ಈಗ
ನೀವು ಲೈಬ್ರರಿಯಲ್ಲಿ ನೀವು ಲೈಬ್ರರಿಯಲ್ಲಿ ಡೈಲಿ ನಿಮ್ಮ ಸ್ಪರ್ಧಾರ್ಥಕವನ್ನು ಓದ್ತಾ ಇದ್ದೀರಾ ಏನಾದ್ರೂ ಯ ಪಿ ಎಸ್ ಸಿ ಪಿ ಎಸ್ ಐ ಇವು ಅಂತಾ ಸ್ಪರ್ಧಾರ್ಥಿಕವನ್ನು ಓದಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಂತಿದ್ದೀರಾ.
ನಾವು ಅಂತವ್ಕಲ್ಲ ಕೈ ಹಾಕಲ್ಲ ನಿಮ್ಮಂತವರು ಹಾಕಬೆಕು ಪಿ ಪಿ ಸಿ ಎಲ್ಲ ನೀವು ಅಪ್ಲಿ
ಹೌದು ನ ನಾ ನಮ್ಮ ತಂದೆಯ ನಮ್ಮ ತಂದೆಯವರು ಪೊಲೀಸ್ ಅಧಿಕ ಅಧಿಕಾರಿಯಾಗಿದ್ದಾರೆ ಅದಕ್ಕೆ ಅದಕ್ಕೆ ಅದಕ್ಕೆ ಅವರು ನಮಗೆ ಬೆಂಬಲವನ್ನು ನೀಡಿ ನೀವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಗೆ ಬರಬೇಕು ಅಂತ ಹೇಳಿದ ಕಾರಣ ನಾವು ಪಿ ಸಿ ಎಕ್ಸಾಮ್ ಅನ್ನು ಹಾಕಿದ್ದೇವೆ
ಹೌದು ಹೌದು ಹೌದು ಮತ್ತೆ ಮತ್ತೆ ಎಂತ ಎಂತ ಸಮಾಚಾರ ನಡೆದಿದೆ ನಿಮ್ಮಲ್ಲಿ
ನಮ್ಮಲ್ಲಿ ಮಳೆ ಇಲ್ಲಾ ಬೆಳೆ ಇಲ್ಲಾ ನೋಡಿ ನಿಮ್ಮ ಕಡೆ ಹೆಂಗ ಐತಿ.
ನಮ್ ಕಡೆನು ಮಳೆ ಇಲ್ಲ ಬೆಳೆ ಎಲ್ಲ ಏನು ಇಲ್ಲ ಆದ್ರೆ ನೋಡ್ಬೇಕು ಮುಂದಿನ ಈಗ ಮೋಡ ಬಿತ್ತನೆ ಅಂತ ಒಂದ್ ಸ್ಕೀಮ್ ಜಾರಿಗೆ ತರ್ತಿದ್ದಾರೆ ಅಂತೆ ಮೋಡ ಬಿತ್ತನೆ ಈಗ
ಈಗಿನ ಈಗ ಈಗಿನ ಈಗಿನ ದಿನಮಾನಗಳಲ್ಲಿ ಬಿಲ್ಗೇಡ್ಸ ಅವರು ನಮ್ಮ ಮೊಡದಲ್ಲಿ ಯಾವುದು ಕೆಮಿಕಲ್ ಅನ್ನು ಹಾಕಿ ಇದರ ಕಾರಣ ನಮ್ಮ ದೇಶದಲ್ಲಿ ಮಳೆ ಆಗುತ್ತಿಲ್ಲ.
ಹೌದಾ ದೇಶದಲ್ಲಿ ಅದ್ರಿಂದ ನಮ್ ದೇಶದಲ್ಲಿ ಮಳೆ ಆಗ್ತಿಲ್ವಾ?
ಆರ್ಟಿಫಿಶಿಯಲ್ ವಾತಾವರಣದಿಂದ ನಮ್ಮ ವಾತಾವರಣವು ಹಾಳಾಗಿದೆ. ಇಚ್ಚಿನ ಕಾರ್ಖಾನೆಗಳು ಇಚ್ಚಿಚಿನ
ಆರ್ಟಿಫಿಶಿಯಲ್ ಅಂದ್ರ ಆರ್ಟಿಫಿಶಿಯಲ್ ಇಂಟಲಿಜನ್ಸ ಆರ್ಟಿಫಿಶಿಯಲ್ ಅಂದ್ರ ಹಂಗೆ ನೀವು ಹೇಳತಿ ರೋದು ನಮಗ್ ಸರಿಯಾಗಿ ಅರ್ಥ ಆಗ್ತಿಲ್ಲ ಸ್ವಲ್ಪ ಸ್ಪಷ್ಟವಾಗಿ ನಮಗೆ ವಿವರಣೆ ಮಾಡ್ತಿರಾ
ನಮಗೂ ಅಷ್ಟು ಮಾಹಿತಿ ಇಲ್ಲ ನಾವು ಎಲ್ಲಿಂದನೂ ಕೇಳಿದ್ದನ್ನೇ ನಾನು ನಿಮ್ಗೆ ಹೇಳ್ತಾನೆ ಇದಾನೆ
ಹೌದು ನೀವೆ ಎಲ್ಲಿಂದ ಕೇಳಿದ್ರಿ ಟಿವಿ ನೈನ್ ಏನು ಸೋಷಿಯಲ್ ಮೀಡಿಯಾದಿಂದ
ಇಲ್ಲ ನನಗೆ ಈ ಇಲ್ಲಿ ನಮ್ಮ ಊರಿನಲ್ಲಿ ಅಜ್ಜಂದರು ಕಟ್ಟೆ ಇದೆ ಆ ಕಟ್ಟೆಯಲ್ಲಿ ಮಾತಾಡ್ತಾರೆ ಎಲ್ಲಾ ಜಗತ್ತ ಜಗತ್ತಿನ ಬಗ್ಗೆ ಹೊರಗಿನ ದೇಶದ ಬಗ್ಗೆ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದಿನಿ.
ಅಲ್ಲ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ನೀವು ಅಲ್ಲಿ ಅವರಿಗೆ ಊರಿನ ಬಗ್ಗೆ ಅಷ್ಟೇ ಜ ಯಾಕಂತಾರೆ ಬಟ್ ನೀವ್ ಯಾಕೆ ಅವ್ರಿ
ಇಲ್ಲಿ ಕೇಳಿ ಅಲ್ಲಿ ನಮ್ಮ ಊರಲ್ಲಿ ಅಜ್ಜನವರ ಮಕ್ಕಳೆಲ್ಲ ಟಿವಿ ನೈನ್ ಅ ಮಾಧ್ಯ ಮಾಧ್ಯಮದಲ್ಲಿ ಎಲ್ಲ ಇದ್ದಾರೆ ಅವರ ಮಕ್ಕಳು ತಮ್ಮ ತಂದೆ ತಾಯಿಗೆ ಸಲಹೆ ನೀ ಇದ್ದಾರೆ ಅವರು ನಮ್ಮಂತ... ಅನಕ್ಷತ್ರರಿಗೆ ಎಲ್ಲ ನೀಡಿ ದೇಶದ ಅರಿವು ಮೂಡಸತಾರೆ
ಹು ಅ ಅರಿವು ಮತ್ತೆ ಈಗ ಮ ಈಗ ಅಗಸ್ಟ್ ಒಂದರಿಂದ ಅಗಸ್ಟ ಮೂವತ್ತೊಂದರವರೆಗೆ ಇದು ಫಾರೆಸ್ಟ ಗಾರ್ಡನದ ಪೋಸ್ಟ ಬಿಡ್ತಿದಾರೆ ನೀವ್ ಹಾಕ್ತೀರಾಪ
ನೀವ ಏನಾದ್ರು ಜಾಬ್ ಮಾಡ್ತೀರಾ ಜಾಬ್ ಮಾಡ್ಲಿ ಜಾಬ್ ಮಾಡ್ತೀರಾ? ಜಾಬ್ ಹೌದು ಯಾವತ್ತು ಇದು ಜಾಬ್ ಮಾಡಿದ್ರೆ ಕಾಯಕವೇ ಕೈಲಾಸ ಅಂದಿದ್ದಾರೆ ಬಸವಣ್ಣ
ಹೌದು ಕಾಯಕವೇ ಕೈಲಾಸ ಮತ್ತೆ ಸರ್ವ
ಯಾವತ್ತು ಗಿಡಗಳನ್ನ ಅಲ್ಲ ನೀವು ಯಾವತ್ತು ಗಿಡಗಳನ್ನ ನಾಶ ಮಾಡಬೇಡಿ ಯಾಕಂದ್ರೆ... ಮ ಮನೆಯಲ್ಲಿ ಒಂದು ಗಿಡ ಇದ್ದರೆ ಊರ್ ತುಂಬಾ ವನ ಇರತತಿ ನಿಮ್ಗೆ ಅದು ಗೊತ್ತಿರಬೇಕು ಈಗಿನ ದಿನಮಾನಗಳಲ್ಲಿ ಎಲ್ಲರೂ ಗಿಡಗಳನ್ನು ಕತ್ತರಿಸುತ್ತಿದ್ದಾರೆ ಅದನ್ನು ನಾವು ನಮ್ಮಂತ ಜಿಂಜಿ ಜನರೇಷನ್ ಅಂತ ಇದೆ ತಾನೆ ಅದನ್ನು ನಾವು ಹಿಡಿದಿಟ್ಟುಕೊಳ್ಳಬೇಕು.
ಹೇಳಿದ್ದ ಮತ್ತೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇದು ಮುಳ್ಳಿನ ಗಿಡ ಅಂತಾರೆ ಗೊತ್ತ? ಮತ್ತ ಜಾಲಿ ಗಿಡಾ ಅದ್ರಲ್ಲಿ ಒಂದ ಇಬ್ರು ಹೆಣ್ಮ ಆ ಮುಳ್ಳಿನ ಜಾಲಿ ಗಿಡ ಕಡಿಯಕ್ ಹೋದಾಗ ಸುತ್ತ ಹೆಣ್ಮಕ್ಳು ನಿತ್ಕೊಂಡು ಇದು ಕಡಿಬೇಡ್ರಿ ಅಂತ
ಹೌದು ಅಪ್ಪಿಕೋ ಚಳವಳಿ ಕೂಡ ನಡೆಸಿದ್ರು ಅಪ್ಪಿಕೋ ಚಳವಳಿ ಮತ್ತು ಹಲವಾರು ಸಂಘಟಗಳನ್ನು ನೀಡಿದರು ಅದು ನಿಮಗೆ ಗೊತ್ತಾ?
ಹು
ಮತ್ತೆ ಹಲವಾರು ಈಗ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ... ಹೃದಯಘಾತದಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಯಾಕೆಂದ್ರ ಅವರು ವಿಷಕಾರ ಆಹಾರಗಳನ್ನು ಸೇವಿಸಿ ಹಾಗು ಇಲ್ಲಿ ಈಗೀಗ ಇತ್ತಿನ ದಿನಮಾನಗಳಲ್ಲಿ ಅಧಿಕಾರಿಗಳೆಲ್ಲ. ಭ್ರಷ್ಟಾಚಾರಗಳಿಂದ ತುಂಬಿದ್ದಾರೆ.
ಹೌದು ಭ್ರಷ್ಟಾಚಾರದಿಂದ ಮತ್ತೆ ಈಗ ತಿನ್ನುವ ಅನ್ನದಲ್ಲಿ ಕೂಡ ಇದು ಕೊಲೆಸ್ಟ್ರಾಲ್ ಮೆ. ಮತ್ತೆ ಬಹಳ ಹಲವಾರು.
ಚೀನಾ ದೇಶದಿಂದ ಇಂಪೋರ್ಟ್ ಮಾಡಿರುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಕಂಡು ಬಂದಿದೆ ಇದಕ್ಕೆ. ಇದಕ್ ನೀವ್ ಏನ್ ಹೇಳ್ತಿರದಾಲಗೆ.....
ನಾವು ಬಹಳ ಇದು ತನಿಖೆ ಮಾಡ್ಬೇಕು ಅಂತ ನಮ್ಮಲ್ಲಿ ಇದೆ ಆದ್ರೆ ಏನ್ ಮಾಡ್ಬೇಕು ನಮ್. ಕರ್ನಾಟಕ ಇದು ನಮ್ ಸರ್ಕಾರ ಸರಿ ಇಲ್ಲ ನಮ ಭಾರತ ಸರ್ಕಾರ ಸರಿ ಇಲ್ಲ.
ನಮ್ಮ ಸರ್ಕಾರದಲ್ಲಿ ಅ ಅತಿ ಹೆಚ್ಚು ಭ್ರಷ್ಟಾಚಾರ ಹಾಗೂ ಎಲ್ಲ. ಕೊಲೆ ಸುಲಿಗೆಗಳನ್ನು ಮಾಡುತ್ತಿದ್ದರೆ ಅವರ ಮನೆಯಲ್ಲಿ ಕಂತೆ ಕಂತೆ ಹಣವನ್ನು.
ಹಣವನ್ನು ಹೌದು ಹೌದು ಈಗೆಲ್ಲಾ ಹಂಗೆ ಮಾಡ್ತಿರೋ ನಿಮಗೆ ಇದು ಗೊತ್ತು. ವಾಂಗ್ರು ಅಂತ ಒಬ್ರು ಇದು ಲ ಲಡಾಕಿನ ಒಬ್ಬ ಸದೇಶ. ಹದ್ನೈದು ದಿವಸಗಳ ಕಾಲ ಆಯ್ತು. ಇದು ಊಟನೂ ಮಾಡಿಲ್ಲ ಸ್ಟ್ರೈಕ್ ಮಾಡ್ತಿದಿದ್ದಾರೆ ಅವರು ಚೇಂಜ ಇದು. ಏನಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಗಳ ಬಗ್ಗೆ.
ಹೌದು ಆದರೆ ಇದು ಕಾಕ್ರೋಜ್ ಜನತಾ ಪಾರ್ಟಿ ಈಗಿನ ಯುವ ಜನರಿಗೆ ಸಂಬಂ.